ಹಲೋ.
ಅಲೋ ಹಾಯ್ ಬ್ರೋ ಏನ್ ಮಾಡ್ತಾ ಇದ್ರ
ಹ್ಮ್ಮ್. ಯ ಬ್ರಾ ಹಾ ಯಬ್ರಾ ನಮ. ಇಲ್ಲ ಬ್ರೋ ನಮ್ಮ್ ಹೆಸರು ಮಲ್ಕಪ್ಪ ಅಂತ ಬ್ರೋ ನಮ್ಮ ಹೆಸರು ಮಲ್ಕಪ್ಪ ಅಂತ ಬ್ರೋ ನಾವು ನಾವು ಬೆಂಗ್ಳೂರಿಂದ ಮಾತಾಡ್ತಿಬ್ರೋ
ಹಾ ಹೌದಾ ಹ್ ಬ್ರೋ
ತನ್ರಿ ಬ್ರೋ
ಮತ್ತೆ ಎಲ್ಲಾ ಆರಾಮ ಇದೆ ಅಲ್ಲಿ ಬ್ರೋ ನಿಮ್ ಕಡೆ.
ನಿಮ್ ಕಡೆ ಲಾಾರ್ಜ್ ಗಿಡ್ ಎಲ್ಲಾ ಇದೆ ಬ್ರೋ
ಮೆಲ್ಕಪ್ಪ ಹಂಗ ಮಾತಾಡ್ಬೇಡ ನಮಗ್ ಟೈಮ್ ಬರ್ತದ ಬ್ರೋ ನಿಮ. ಪೋನ್ ಈಡಿಗ
ಎಳ್ಳು ಬ್ರೋ ಮತ್ತೇನ್ರ
ಅದೇ ಬ್ರೋ ರೈತ ರೈತ ರೈತ ಇದು ನಾವು ಒಂದ್ ಹತ್ತು ಎಕ ಜಮೀನ್ ಇದೆ ಬ್ರೋ ಹ್ ಇಂಜಿನಿಯರಿಂಗ್
ಬ್ರೋ ಬಾ ಅಂತನ ಕೊಂಟೇ ಬ್ರೋ ನಾನು ಆಯ್ತು ಬ್ರೋ ಏನ್ ಮಾಡದಾರ ಬ್ರೋ ಮತ್ತ ತನ ಇಲ್ಲ. ಎಳ್ಳು ಬ್ರೋ
ಏನ್ ಮಾಡ್ತಾ ಇದ್ದ್ರ ಬರುವ ನೀವು
ಮತ್ತೇನಾದ ಬ್ರೋ ಬಾಳೆಹಣ್ಣು ತಿಂತಿದೀನಿ
ಅದೇ ಬರೋ ಒಂದು ತ್ತ ಜಮೀನ
ಹೇ ಅಣ್ಣ ನಂಗಾರ ಕೊಟ್ಟೀರಾ ಬ್ರೋ ಇಲ್ಲೆ ಹೊಡೀತೀವಿ ಬ್ರೋ
ಹ ಏನ್ ಮಾಡ. ಬ್ರೋ ಈ ಕಡೆ ಬನ್ನಿ ಬೋ.
ಬ್ರೋ
ಅವ್ರರು ಕೊಡಲ್ಲ ಬ್ರೋ ಅದಕ್ಕೆೇ ಈ ಕಡೆ ಬನ್ನಿ
ಆಯ್ತು ಬ್ರೋ
ಹ ಮತ್ತೆ ಮತ್ತೆ ಒಂದು ಹಾತು ಎಕ್ಕ ಹೂತು ಎಕರೆ ಜಮೀನ್ ಇದೆ ಬ್ರೋ ನಮ್ದು ಅದ ಬೆತ್ತಾಕತಿೀವಿ ಹೇಗೆ ಹೇಳಿ ಸ್ವಲ್ಪ ಒೊಬ್ರು ಏನಾದ್ರೂ ಸಲ್ಯೂಷನ್ ಕೊಡಿ ನಮ್ಗೆ
ನಾ ಬೆಂಗ್ಗಳೂರ್ ಇರ್ತಿೀ ಬ್ರೋ ನಿಮ್ಗೆ ಗೊತ್ತ ನಮ್ಗೆ ಏನ್ ಗೊತ್ತಿಲ್ಲ ಬ್ರೋ
ಹೌದ ಬ್ರೋ ಮತ್ತೇನಿಲ್ಲ ಒಬ್ರ ಎಲ್ಲಾ ನಿಮ್ದ ಸಮಾಚಾರ ಹೇಳಬೇಕ ಏನಿದೆ
ಹೂ ಬ್ರೋ
ಏನಾದ್ರರು ಹೇಳಿದರು ಬಿತ್ತನೆ ಬಗ್ಗೆ ಬಿತ್ತನೆ ಬಗ್ಗೆ ಹೇಳಿಬ್ರೋ ನೀ ನೀವು ಹೇಳ್ಬ ಅಂತ ನಾವು ಕುಂತತಿದ್ದೇ ಅದಕ್ಕೆ
ಮಹೇಶ್ವರ್ ಹೊಂಟಾರ್ಬ್ರ ಅಲ್ಲಿ ನೋಡ್ರಬ್ರ
ನಾವ ಈ ಕಡೆ ಎನ್ ಬಂದಿದವಿಬ್ರು ಅದಕ್ಕೆ
ಹ ಮತ್ತೆಳರ್ಲ್ಲಿ ಮತ್ತೆ ಏನೆಲ್ಲ ಬ್ರೋ ನಾವು ನಾವು ಬೆಂಗ್ಳೂರ್ ಇರ್ತೇವ ಬ್ರೋ
ಹಾ ಏನ್ ಏನ್ ಏನ್ ನಡತೆ ವರ್ಕ್ ಬೋ ನಿಮ್ದು
ನಮ್ದು ಇಲ್ಲ ಎಲ್ಲಾ ಕೆಲ್ಸಕ್ಕೆ ಗಾರೆ ಕೆಲ್ಸಕ್ ಹೋ್ತಬ್ರರು ಗಾರೆ ಕೆಲ್ಸ್ ಬ್ರೋ
ಗಾರೆ ಕೆಲ್ಸ ನಮ್ಗೂ ಒಂದ್ ಕೆಲ್ಸ ಇದ್ರೆ ನೋಡ್ ಬರ್ತೇ ನಾವು ಕೆಲ್ಸ ಇದ್ರೆ ನೋಡಿ ಬ್ರೋ ನಾವು ಬರ್ತೇವೆ ಅಲ್ಲಿಗೆ
ನಮ್ಗೆ ಕೆಲ್ಸ ಇಲ್ಲ ಬ್ರೋ ನಿಮ್ಗೆಲ್ಲಿ ಕೆಲ್ಸ ಇರ್ತಾವ ಇಲ್ಲಿ
ಹ ಬ್ರೋ
ನಮ್ಗೆ ಕೆಲ್ಸ ಇಲ್ಲ ಬ್ರೋ
ಮ ನೀವು ಈಗ ಬೆಂಗಳೂರು ನಲ್ಲಿ ಹೌದ ಅಂದ್ರಲ್ಲ ಅದಕ್ಕೆ
ಕೆಲ್ಸ ನೀವೇ ಹುಡ್ಕೋಕ್ ಬ್ರೋ ನಾವೇ ಇದ ಕೆಲ್ಸ ಬಿಟ್ಟು ಬೇರೆ ಕೆಲ್ಸ ಹುಡ್ಕೋಕ್ತಿವಿ ಬ್ರೋ ಕೆಲ್ಸನೇ ಸಿಗಲ್ತಾ ಇಲ್ಲ
ಹೌದಾ ನನ್ಗೆ ಒಬ್ರು ಕೋನ ಇದ್ದರು ಇದ್ದಾರೆ ಒಬ್ರು
ಬರ್ತೇವಿ ಬ್ರೋ ಯಾವ್ದ ಕೆಲ್ಸ ಹೇಳಿ ಬ್ರೋ
ನಂಬಲ್ಲಿ ಇದು ಡೈಲಿ ಪುಸ್ತಕ ಪ್ಯಾಕ್ ಇದು ಕಾಯ್ ಪಲ್ಯ ಪ್ಯಾಕ್ ಮಾಡಿ ಕಳ್ಸದ್ ಬ್ರೋ
ಹಾಂ ಆಯ್ತು ಬ್ರೋ ಮತ್ತೆ
ನೀ ನೀವು ಬರ್ತೀರಾ ಆ ಬ್ರೋ ನೀನ್ಮ ಎಡ್ ಸರ ಹತ ಹ ಬ್ರೋ
ಬರ್ತೀ ಬ್ರೋ
ಹ ಸ್ಯಾಲ್ರಿ ಅಂತ್ರುಕು ಒಂದ್ ಹದ್ನೆೆಂಟ ಸಾವಿರ ಇದೆ ನೋಡಪ್ಪ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಹದ್ನೆೆಂಟ ಸಾವಿರ ಆ ಹದನೆಂಟು ಸಾವಿರ ಅದೇ ನೀವು ಕೆಲ್ಸ ಮಾಡ್ತಿದ್ದ ಹಾಗೆ ಮಾಡ್ಸಿದ ಹಾಗೆ ಮತ್ತ್ ಮುಂದ್ ಪೇಮೆಂಟ್ ಜಾಸ್ತಿ ಇರುತ್ತೆ ಅದೇ ಬರ್ತೀರೆನಂತ ಫೋನ್ ಹಚ್ಚಿದ್ದೇವೆ ನಾವು ಅವಾಗ
ಇದ್ರೆ ಬರ್ತೀವಿ ಬ್ರೋ
ಹೌದಾ
ಉಮ್ ಬ್ರೋ
ಹ ಸರಿ ಎಷ್ಟ ಹೂ ನಿಂಬಲ್ಲಿ ಬೇರೆ ಜನ್ರು ಇದ್ದಾರೆ ಎಷ್ಟು ಜನ ಇದ್ದಾರೆ
ಇಬ್ರ್ ಇದ್ದೀವಿ ಬ್ರೋ ನಾವು
ಇಬ್ರ್ಯೆ
ಹೂಂ ಬ್ರೋ
ಹ ಬ್ರೋ ಇನ್ನೊಂದು ನಾಲ್ಕೈದು ಜನ ಇದ್ರೆ ನೋಡಿ ಬ್ರೋ ನಾ ಇನ್ನೊಂದು ನಾಲ್ಕೈದ ಆರು ಜನ ಬೇಕಾಗಿದೆ ನಮ್ಗೆ
ಆಯ್ತ್ ಬ್ರೋ ಹೇಳ್ತಿರ್ತಾರ ಬ್ರೋ
ಆ ಬ್ರೋ
ಕೇಳ್ತೀರ್ತಾರೋ ಬ್ರೋ
ಇಲ್ಲ ಕೇಳದಲ್ವಾ ನೀವ್ ಕಳ್ಕೊಂಡೆ ಬರ್ಬೇಕು ನಮ್ ಬಳಿ ಅದಕ್ಕೆ ನೀವು ಬೆಂಗ್ಳೂ ಬೆಂಗ್ಳೂರ್ಗೆ ಬಂದ ತಕ್ಷಣ ಫೋನ್ ಹಚ್ಚಿ ನನಗೆ
ಆಯ್ತು ಬ್ರೋ ಆಯ್ತು
ಬಂದ ತಕ್ಷಣ ಫೋನ್ ಹಚ್ಚಿ ನಾ ನಿಮ್ಮನ್ನು ಕರೆದಕೊಂಡು ಹೋಗಿ ಕೆಲ್ಸಕ್ಕೆ ಬಿಡುತ್ತೇನೆ
ನಾಳೆ ಬರ್ಬೋದ ಬ್ರೋ ಮೀಟ್ ಆಗಕ್ಕೆ
ಆ ನಾಳೆ ನಾಳೆ ಮೀಟ್ಗಕ್ ಬನ್ನಿ ನಾ ಕೆಲ್ಸಕ್ಕೆ ಬರೋ ಡೇಟ್ ನಿಮ್ಗೆ ಹೇಳ್ತೇನೆ ನಾನು
ಆಯ್ತು ಬ್ರೋ ಮತ್ತೆ ಮತ್ತೆ ನ್ ಸಮಾಚಾರ ಬ್ರೋ
ಮತ್ತೇನಿಲ್ಲ ಬ್ರೋ ನಮ್ದು ನಿಮ್ ನೀವೇ
ಅಷ್ಟೇ ಲೈನ್ಗ ಇರಿ ಬ್ರೋ ಫೋನ್ ಬರ್
ಕಾಲ್ ಕಟ್ ಮಾಡಿ ಬ್ರೋ ಅದು ಅಷ್ಟೇ ಅಷ್ಟೇ ಮಾತು ಎತ್ತಿ ಬ್ರೋ ಜಲ್ದಿ
ಹಲೋ ಹಾ.
ಏನಿಲ್ಲ ಬ್ರೋ ಮತ್ತೆ ನೀವ ಹೇಳ್ಬೇಕ್ ಕನು ಇದೆೇ ಸಮಾಚಾರ
ರಾಜು ಬ್ರೋ ಕೊಡ್ ಓಹ ನಾವು ಹೋಗದದ ಮನೆಲ್ಲಿ
ಇನ್ನೊಂದು ನಾಲ್ಕು ನಿಮಿಷ ಬ್ರೋ ಪ್ಲೀಸ್ ನಿಮ್ಗೆ ಕಾಲ್ ಮುಗಿತೇವೆ ನಾವು ಹಾಗ ಅದೇ ಬ್ರೋ ಮತ್ತೇನ್ ಮಾಡ್ತಾ ಇದೀರಾ ನೀವು
ಆಯ್ತ್ ಬ್ರೋ
ಮತ್ತೇನ್ ಮಾಡ್ತಿದ್ದೀರ ಬ್ರೋ ವಾಯ್ಸ್ ಚೇಂಜ್ ಆಗಂಗಿಲ್ಲ ಮತ್ತೊಬ್ರಿಗೆ ಕೊಡಂಗಿಲ್ಲ ಅದಕ್ಕೆ ಇಲ್ಲೆ
ಆಯ್ತು ಬ್ರೋ ಐದು ನಿಮಿಷ ನೀದ್ರಿ ಬ್ರೋ ಅಷ್ಟೇ ಮಾತಾಡಿ
ಹಾ. ಮತ್ತೆ ಮಾತಾಡಿ ಬ್ರೋ ಹಂಗೆ.
ಹಲೋ.
ಹೊರಗಿನಿ ಮನಿಗಿ ಹೋಗಿ ಹಚ್ತೀನಿ ತಾಳು ಐದು ನಿಮಿಷ ತಡಿ.
ಏನ್ ನಡೆದಾದ. ಬ್ರೋ ನಿಮ್ದ. ಹೊತನ ಲೆ ಅವ ಮನಿಗಿ ಆ ಮತ್ತೆ ಏನಿಲ್ಲ ಸಮಾಚಾರ ನಿಮ್ದು ಹಾ ಬ್ರೋ.
ಆಯ್ತು ಬ್ರೋ.
ಏನಿಲ್ವಾ ನಿಮ್ದು ಮತ್ತೆನ್ ಸಮಾಚಾರ ನಿಮ್ಮೂಊರಲ್ಲಿ ಹೇಗ
ಹಲೋ ಬ್ರೋ.
ಹೇಗಿದೆ ಮಳೆ ಗಾಳಿ ಬ್ರೋ ನಿಮ್ ಕಡೆ. ಇನ್ನೊಂದು ಆರ್ ನಿಮ ಇನ್ನೊಂದು ಐದ ನಿಮಿಷ ಬ್ರೋ ಪ್ಲೀಸ್. ಹನ್ನೆರಡು ನಿಮಿಷ ಬ್ರೋ ಅದಕ್ಕೆ.
ಹ್ಮ್ ಬ್ರೋ.
ಮತ್ತ ಮ ಮತ್ತೇ ನಡಿದೀದೇ ಬ್ರೋ. ಹ ಎಲ್ಲಿ ಕಾಲೇಜ್. ತಿಂದರಾ ನೀವು.
ಹಾ ಓದ್ತಿದಿಬ್ರಾ.
ಬ್ರೋ ನಿಮ್ದು.
ನಮ್ದು ಶಹಾಪುರ ಗೋಕಲ್ ಕಾಲೇಜ ಬ್ರೋ. ಹ್ಮ್ ಬ್ರೋ.
ಫ್ರೆಂಡ್ ಅವರು ಇದ್ದಾರೆ. ಹ ಬ್ರೋ
ಎಷ್ಟ್ ನಿಮಿಷ ಆಗಿರ್ಬೋದ್ರ ಬ್ರೋ.
ಹ ಏಳವರ್ ಎಂಟಟ್ ನಿಮಿಷ ಹಾಕುತ್ತೆ ಬ್ರೋ ಇನ್ನೊಂದ್ ನಾಕ ನಿಮಿಷ. ಪ್ಲೀಸ್. ಇನ್ನೊಂದು ನಾಕ ನಿಮಿಷ ಬೋ ಅಷ್ಟೇ. ಲೋ ಎಂಟ ಮತ್ತೇನ್ ಹೇಳ
ಹೇ ಮತ್ತ್ ತೇನೂ ಇಲ್ವಾ.
ಏನೆಲ್ಲಲ್ಲ ಬ್ರೋ ನಿಮ್ದ ಎಲ್ಲಾ ಹೇಳ್ಬೇಕ್
ಏನ್ ಮಾಡ್ತಾ ಇದ್ರ ಈಗ.
ಏನಿಲ್ಲ ಬ್ರೋ ಇಲ್ಲಿ ಅ ಕೆಲ್ಸ ಮಾಡ್ತಿದ್ದೇ ಬ್ರೋ.
ಹೌದಾ. ನಾವು ಇಲ್ಲೇ ಸುಮ್ನೆ ಸುಮ್ನೆ. ಕ್ರಿಕೆಟ್ ಆಡ್ತಾ ಇದ್ದೇವೆ ನಾವ ಇಲ್ಲಿ.
ಹುನ್ ಬ್ರೋ.
ನಿಮ್ದ ನ್ ನಡದೆ ಮತ್ತೆ ಸಂಚರ.
ನಲ್ಲ ಬ್ರ ಅಲ್ಲಿ ಕೆಲಸ ಮಾಡ್ತಿದ. ಬ್ರೋ ಎಲ್ಲ ಸೌಂಡ್ ಆಗ್ ದೆೇ.
ಹಾ ಹ ಸರಿತಾನೆ ನಿಮ್ದು ಮತ್ತೆ ನಿಮ ನಿಮ್ ಮನೇಲಿ ಎಷ್ಟು ಜನ ಇದ್ದಾರೆಬ್ಳ.
ನಮ್ಮ್ ಮನೇಲಿ ಹನ್ನೊಂದು ಜನ ಇದಿವ್ ಬ್ರೋ. ಹುನ್ ಬ್ರೋ ಮತ್ತೇನ್ ಬ್ರೋ.
ಫುಲ್ ಫ್ಯಾಮಿಲಿನ ನಿಮ್ದು.
ಹೋ ಬ್ರೋ ಸೆ
ಅಬ್ರೋ
ಮತ್ತೆ ಏನಿಲ್ಲ ಬ್ರೋ ನಿಮ್ದೇ ಸಮಾಚಾರ.
ಮತ್ತೆ ಏನಿಲ್ಲ ಬ್ರೋ ನಮ್ದು ಬಿತ್ತನೆೇ ನಡೆದಿ ಈಗ.
ಹಾ ಬ್ರೋ ಮತ್ತೆ.
ಗಳೆ ಎತ್ತ ಎತ್ಗಳು ತಂದು ಗಳೆ ಹೊಡೆ ಹಾಕತಿದೇಬ್ರು ನಾವು.
ನಮ್ ಕಡೆ ಆಗಲೇ ಹೇಳಿದ್ರಲ್ಲ ಬ್ರೋರು ಕೆಲಸಕ್ಕೆ ಒಂದು ಹತ್ ಜನ ಇದರು ನೋ ಬ್ರೋ ನಾಳೆ ಮೀಟ್ ಹಾಕ್ಬಡ್ತತಿಬ್ರು.
ಹತ್ತು ಜನ ಇದ್ರೆ ಸರಿ. ನಾಳೆ ನಾಳೆ ಬರ್ತೀರಾ.
ಆಯ್ತ್ ಬ್ರೋ ಆಯ್ತು. ನಾಳೆ ಬರ್ತೇವಿ ಬ್ರೋ.
ನಾಳೆ ಬಸ್ಗೆ ಕುಂದ್ರಿ ಬೆಂಗ್ಳೂರ್ ಬೆಂಗ್ಳೂರಿಗೆ ಬಂದು ಪೊನ್ ಹತ್ ಕಾಲ್ ಮಾಡಿ ನನ್ಗೆ.
ಆತ ಬ್ರೋ
ಬಂದ್ ಕಾಲ್ ಮಾಡಿ ಆವಾಗ ಬರ್ತೇನೆ ಅಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಬರ್ತೇನೆ ಮತ್ತೆ ನ್ ಹೇಳಿದೆ ಹ ನಿಂಬಲ್ಲ ಗಡೆ ಮಂದನಂದು ಸ ತಿಲ್ಸ ಹೇಗಿದೆ ಬ್ರೋ ಚೆನ್ನಾಗಿದೆ ಎನು
ಚೆನ್ನಾಗಿದೇ ಬ್ರೋ
ಹ್ಮ್ ನಮ್ಮ ನಮ್ಮ್ ಬಳ ನಾ ಹೇಳಿದನಲ್ಲ ಕೆಲ್ಸಕ್ಕಂತೆ
ಬ್ರೋ
ಓ ಒಂದ ನ ಒಂದ್ ಹತ್ತ ಹನ್ನೆರಡು ಜನಕ್ಕೆ ಬನ್ನಿ ನಾ ಎಲ್ಲಾ ಊಟ ಪೀಟ ವ್ಯವಸ್ಥೆ ಎಲ್ಲ ನಾನೇ ನೋಡ್ಕತ್ ನಿಮ್ಗೆ ನಾನು ನೋಡ್ಕೋ ಹೂ ಎಲ್ಲಪ್ಪ ನಿಮ್ದು ಊಟ ಬೇಟಾಯ ಅಲ್ಲ
ಮತ್ತೆ ಹೇಳಬ್ರ ಬರ್ತೇವ್ರೋ ಏನೋ ಎಷ್ಟ್ ನಿಮಿಷ ಇದೇಬ್ರ
ಇನ್ನ ಬ್ರೋ ಇನ್ನೂ ಎರಡ್ ನಿಮಿಷ ಬೋ ಆಯ್ತು ಅಷ್ಟೇ
ಜಲ್ಡ್ ಜಲ್ಡ್ ಮಾತಾಡು ಬ್ರೋ
ಜಲ್ದಿ ಜಲ್ದಿ ಮಾತಾಡ್ರ ಟೈಮಿಂಗ್ ಇದೆ ಬ್ರೋ ಮತ್ತೆ ನಡ್ದ ಬ್ರೋ ಏನ್ ಮನೆಗಿನ ಕಟ್ತಿದ್ರ ನೀವು
ಹಮ್ಬ್ರೋ ಕಟ್ತಾ ಇದ್ದರು ಬ್ರ ಏನ್ ನ್ ಮಾಡ್ಬೇಕು ಬ್ರೋ ಮನೆ ಕಟ್ಟಕ್ಕೆ
ಮನೆ ಕಟ್ಟೋಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಬೇಸ್ಮೆಂಟ್ ಬಸ್ಬೇಕು
ಬ್ರೋ ಅಷ್ಟೆಲ್ಲ ಏನ ಇದರ್ ಬ್ಯಾರೆ ಫೋನ್ ಬಂತಿದೆ ಹಲೋ ಬನ್ನ ಬನ್ನ ಬನ್ನ ಅನ್ನ ಹ ಹೇಳಿ ಬ್ರೋ
ಹ ಫಸ್ಟ್ ಬೇಸ್ಮೆಂಟ್ ಕಟ್ಟಬೇಕಫಸ್ಟ್ಿಗೆ ಸ್ಟಾರ್ಟ್
ಹಾ ಬ್ರ ಮತ್ತೆ
ಅದಾದ ತಕ್ಷಣ ಮತ್ತೆ ಫುಲ್ಲ ಸುತ್ತ ಭೀಮಾ ಕಟ್ಟಡ ಕಟ್ಬೇಕು ನಡು ಗೋಡೆಗಳು ಬರ್ತವೆ ಬ್ರೋ ಮತ್ತೆ ಕಿಟಕಿಗಳು ಬರ್ತವೆ ಮಗ ಮೆ ಹಟ ಅಂತ ಬರ್ತೇಬ್ರು
ಹಾ ಮತ್ತೆಲ್ಬ್ರ ಮತ್ತೆ ಮತ್ತೆ ಮತ್ತೆ ಅಳ್ಬೋರ
ಮತ್ತೆ ಆದ್ರ ಅದ್ರ ಮ್ಯಾಗ ಮತ್ತ ಇಟ್ಟ ಹೆಂಗ ಇಬ್ರ ಅದ್ರ ಮ್ಯಾಗೆ ಇಟ್ಟಂಗಿ ಇಟ್ಟಂಗಿ ಕಟ್ಬೇಕರು ಮತ್ತೆ
ಹ್ನ್್ರರಿ ಮತ್ತ ಹೇಳ್ರಿ ಪಡ್ರಿ
ಸಾಬ್ರ ಮಾಗ ಚಲ್ತ ಚುಂಬ್ರ ಹಾ ಮತ್ತೆ ನಿಮ್ ಕಡೆ ಹೇಗಿದೆ ಬ್ರೋ ಸಮಾಚಾರ
ಹ್ಮ್ ಮತ್ತೇನ ಇಿಲ್ಲ ಬಬ್ರ ನಮ್ ಕಡೆ ಎಲ್ಲಾ ಊಟ ಆಯ್ತ ಬ್ರೋ ನಿಮ್ದು
ಕೆಲ್ಸನ ಕೆಲ್ಸ ಮಾಡ್ತಾ ಇದ್ರಾ ಈಗ ಇತ್ತ ಅಂದ್ರೆ ಕಾಲ್ ಇಕ್ಬಡಿದ್ ಬೋ ನೀವ್ ಎಲ್ಲಾ ಆರಾಮ ಇದೆಯಲ್ಲ ಕಡೆ
ಆರಾಮ್ಿದೆ ಬ್ರೋ ನೀವ್ ಟೈಮ್ ಎಷ್ಟ ಐತ್ ಬ್ರೋ ಹೇಳ್ರಿ
ಟೈಮಿನ ಹದ್ಿನೆಂಟು ಸೆಕೆಂಡ್ ಬೋ ಸೆಕೆಂಡ್ ಹದ್ಿನೆಂಟ ಮತ್ತೆ ನಡದ್ರೋ ಏನಿಲ್ಲ ಬಲ್ಲ
ಏನಲ್ ಬ್ರೋ ಆಯ್ತ ತ ಬ ತುಬಡಾಂಬುರ
ಬ್ಯಾಡಬ್ರು ಏನ ನ್ನೆ ಎರಡ್ ಸೆಕೆಂಡರು ಆಯ್ತು ಅಯ ಕಟ್ ಮಾಡ್ಬಿಡ್ರೋ ಇನ್ನ ಮೂರ್ ಸೆಕೆಂಡ್ ಆಯ್ತು ಇಟ್ಬಿಡಿ ಬ್ರೋ ಇಟ್ಬಿಡಿ ಇಟ್ಬಿಡಿ ಇಟ್ಬಿಡಿ